ಇದ ಬಾ
ಹ್ಮ ನೀವ
ನಾನು ಸುಮನೆ ಕೂತಿದ್ದೆ
ನಾನು ಸುಮ್ಮ್ನೆ ಗೊತಿದ್ದ ಬಳ
ಊಟ ಮಾಡುದ್ರಾ
ಈವ ಊಟ ಮಧ್ಯಾಹ್ನ ಬರ ಕಾಫಿ ಆಯ್ತ ಇವಾಗ ಚಾರ್ಜ್ ಇರದೊಮ್ಮ್ನೆ ಗೊತ್ತಿದೆ ನಿಮ್ದು
ಹ ಒಂದು ಇವಾಗ ಹೋಗ್ಬಿಟ್ಟಿ ಸಿ ಸ್ವಲ್ಪ ಒಂದು ಹೊಡೆ ಮತ್ತೆ ಎರೊಟ್ಟಿ ಕಿಂತ ಮ
ಅದ ೀ ತನ್ ತಿರರನೆ ಭ
ಹಲೋ ಕೊ
ಟೀ ಕುಡಿಯಾದಾಗ ಬರೋ
ಟೀ ಕೊಡ್ ಕೊಡ್ಕ ಬಂದ್ವಿ
ಹ ೇ ತಿಂದೀರಾ
ಗ್ಲಿಚ್ ಆಗ್ಬಿಡ್ತ ಬ್ರ ಒಂದ ಸಲ ಬಾಯಲ್ಲಿ
ಸತ್ತ
ಬಾಯಲ್ಲಯ್ ಹ ಬಾಯಲ್ಲಯಲಿಿಚ್ ಆಗ್ಬಿಡ್ತ ಅದೇ ಎಕ್ಸಾಮ್ ಹೆಂಗ್ ಬರದ್ರಿ ಮೊನ್ನೆ
ಮ ನೀವು
ನಾವವು ಒಂದ್ ರೇಂಜಿಂಗ್ ಮಾಡ್ವಿ ಪಾಸದ ರೇಂಜಿಂಗ್ ಮಾಡವಿವ್ರೋ
ನೀ ವನು ನೀದಮ ಅಲ್ಲಾ ಎಕ್ಸಾಮ್ ಕಂಪಿಟರ್ ತಲೆ ಕೇಳಾ ಮಾಡ್ಕೊಂಡ ಕಷ ಮಾಡಕ್ ನಿಮ್ದ್ ಆ ತರ ಪರಿತೀರಾ ನೋಡ್ರೆ ಹ
ಆಾಂ ಹಲೋ
ದ್ರೇ ಇಬ್ಬನ್ ಕರ್ಸ್ಬೇಕು ನ ಕಲೆಕ್ಷನ್ ಮಾಡಕೆ ತೊಕೊಂಡ್ ಹಡಿಯಾ
ಹಾ ಹಾ ಹಾ ಹಾ ಹಾ ಏನ್ರೀ ಏನ್ರೀ ಏನ್ರೀ ಏನ್ರೀ ಏ ಏನ್ರೀ ಏನ್ರೀ ಹೇಳ್ತೀರಾ
ಅವ್ರೇನ ತಪ್ಪಕಡಕ ಇ್ರಂಗ ಕರ್ಕೋರ್ಬೇಕು ಒಮರು ಅಲ್ದಿರಾ
ಹ
ನೀ ಹೇಳದು ಹಿಂಗ ಹೇಳ್ತರ ಏನು ಬರ್ದಿಲ್ಲ ಅಂತ ಕಿವಿ ಹೂವ ಇಡ್ತೀರಾ
ಹ ಮತ್ತೆ ಅವ್ರ ನಿಮ್ಮ ಯಾರ ನಿಮ್ಮ ಕಜಿನ್ಸ್ ನ ಕರ್ಕೊಂಡ ಬಂದ್ರ
ಕಜೀನ ಕರ್ಕೊಬಂದ್ವಿ
ಹ್ಮ್
ಆಟ ಆಡ್ತ ಅವರು ಅವ್ರ ಪಡೆ ಅವರು
ಹ್ಮ ನೋಡಪ್ಪ ನೀವ ಇವಾಗ ಆಟಾಡೋದ್ ಮತ್ತೆ
ನಿಮ್ ರಿಲೇಟಿವ್ಸ್ ಯಾರಿಗೋ ಸ್ವಲ್ಪ ಎಕ್ಸ್ಟೆಂಡಟ್ ಆಯತು ಅಂದ್ರಲ್ಲ ಬ್ರೋ
ಆ
ಹುಷಾರ ಗ ಅವರಾ
ಯಾರ
ನಿಮ್ಮ ರಿಲೇಟಿವ್ಸ್ ನಲ್ಲಿ ಯಾರಿಗೂ ಆಕ್ಸಿಡೆಂಟ್ ಅಂದ್ರಲ್ಲ ಹುಷಾರಾಗ ಅವ್ರ
ಹಾ ಹುಷಾರಾಗ ಅವ್ರೇ ಆರಾಮ್ ಆದ್ರಿ ಇವಾಗ ಏನ್ ತೊಂದ್ರ ಇಲ್ಲ ಹಾಸ್ಪಿಟ್ಲ್ ಹೋಗಿದ್ವಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಡಿಸ್ಚಾರ್ಜ್ ಎಲ್ಲ ಮಾಡಸ್ಕೊಂಡ್ ಬಂದ್ವಿ
ಹ್ಮ
ಮಾಡ್ಸ್ಕೊಂಡ್ ಬಂದ್ವಿ ಮಾಡ್ಸ್ಕೊಂಡ್ ಬಂದ್ವಿ ಮಾಡ್ಸ್ಕೊಂಬಂದಿ ರೈಲ್ವೆ ಸ್ಟೇಷನ್ ರೈಲ್ ಆತ್ರಿಸಿದ್ದೇವೆ ಹ್ಮ್
ಹ್ಮಡೆ ರೇಟ್ ಚೆನ್ನ್ ಮಾಡ್ತಾರಲ್ವಾ
ಆಂ
ನಿಮ್ ಕಡೆ ರೈಲ್ ಜಾಸ್ತಿ ಓಡಾಡುತ್ತಲ್ವಾ
ಹು ಬ್ರೋ ಈಗ ದಾವಣಗೆರೆಗೆ ಹಂಗ ಜಾಸ್ತಿ ಅಲ್ಲ
ಮಳೆ ಬರ್ತಾ ಐತೆ ಬ್ರೋ ನಿಮ್ಮ ಮನೆ ಹತ್ರ
ಇಲ್ಲ ಇಲ್ಲ ನಿಮ್ಮನೆ ಹತ್ರ
ಬರ್ತೈತೆ ಬ್ರೋ ಇಲ್ಲಿ
ಫುಲ್ ಜೋರಗ
ಹ್ಮ್ ಜೋರಾಗಿ ಬರ್ತಾ ಇಲ್ಲ ಬ್ರೋ ಸುಮಾರ ಬರ್ತಾ ಇದೆ
ಇಲ್ಲೇ ಮಳೆ ಇಲ್ಲ ನೋಡಿದ ಬಿಸಿಲು ಅಂದ್ರೆ ಬಿಸಿಲು ಈ ಬಿಸಿಲಲ್ಲ ಹೋಗಿ ಈ ಬಿಸ್ ಈ ಬಿಸ್ಲಲ್ಲಿ ಹೋಗಿ ನಾನು ನಮ್ ಫ್ರೆಂಡ್ ಟೀ ಕುಡ್ಕೊಂಡ್ ಬಂದ್ವಿ
ಹ್ಮ್ ಇಲಿ ಸುಮಾರ ಮಳೆ ಹೋಯ್ತೈತ್ ನಾವು
ಹಾ ಹಂಗ್ರೆ ಹೊಡೆಯತ ನೈಟ್ ಇವತ್ತು ಮಳೆ
ನಿಮ್ಗು ಮಳೆ ಬತ್ತತದ ಏನಂದ ಅರ್ಧ ಗಂಟೆ ತಡೆರಿ
ಹ್ಮ್ ಬರತ್ ಬರತ್ತತ್ ಅಲ್ಲಿಂದ ಇಲ್ಲಿಗೆ ಹೆಂಗ ಗಾಳಿಏನ್ ಬರ ಜಾಸ್ತಿ ಓ್ತ ಅವ ಬಂದ್ಬಿಡುತ್ತ
ಅದೇ ಮದತ್ತೆ
ಹ್ಮ್ ಮತ್ತೆ ಎಕ್ಸಾಮ್ಗೆ ಯಾವಾಗ ನೆಕ್ಸ್ಟ್ ಎಕ್ಸಾಮ
ಹ್ಮ್ ಅಷ್ಟೇ ಎಕ್ಸಾಮ್ ಬಂದ
ಹ್ಮ್ ಪಿಜಿ ಸಿಟಿ ಫುಲ್ ಸ್ಟಡಿನ
ಪಿ ಸಿ ಟಿ ಕಟ್ಟಿಲ ಬ್ರೋ ನಾವು
ಆ
ಪಿ ಜಿ ಸಿ ಇಟಿ ಕಟ್ಟಿಲ್ಲ ಬ್ರೋ ನೀ ವ್ ಕಟ್ಟಿದ್ದೀರಾ.
ನಿನ್ ಕಟ್ಟಿಲ್ವಾ ಯಾಕೆ.
ನಾವ್ ಎಲ್ಲಿ ಓದಲ್ಲ ಬ್ರೊ ಮುಂದುಕೆ.
ಹ ಡ್ರಾಪ್ ಅಂದ್ರೆ ಅದೇ ಇದು ಸಾಕಾ ಹಂಗರೆ ಓದಲ್ಲ ಮುಂದಕ್ಕೆ.
ಅ ನಾನು ಬರೆಯನ ಅನ್ಕೊಂಡೆ ಅದಾದ್ಮೇಲೆ ಏನ್ ಹೋದಲ್ಲ ಏನಿಲ್ಲ ಮುಂದಕ್ಕೆ.
ಹ್ಮ್
ಏನುಕ್ ಸುಮ್ನೆ ಪಿ ಜಿ ಸಿ ಇಟಿ ಹಾಕೋದ್ ಅಂತ ಸುಮ್ಮನಾದೆ.
ನಾವ್ ಇಲ್ಲಪ್ಪ ಯಾವ್ದಾದ್ರು ಕೋರ್ಸ್ ಮಾಡನ ಅನ್ಕಂಡು ಸುಮ್ಮನೆ ಆಗಿದೀವಿ ಅಷ್ಟೇ.
ಹ್ಮ್ ಬೇರವ್ರಲ್ಲಾ ಬರೀತವ್ರೆ ಎಲ್ಲಾ ಭಾನುವಾರ ಎಕ್ಸಾಮ್ ಅಂತಲ್ಲ.
ಹ್ಮ ಗೊತ್ತು ಬ್ರೊ ಎಲ್ಲಾ ಹೇಳರೆ ಎಲ್ಲಾ ಮಾಡಿದ್ರು ಫೋನ್ ಮಾಡಿದ್ರು.
ನಿನ್ನೆ ಕಲೇಜ್ ಆತ್ರ ಹೊ ನಿನ್ನೆ ಕಾಲೇಜ್ ಸಿಕ್ಕಿದ್ರ ಎಲ್ಲಾ.
ಹಾ
ಹೇಳುದ್ರಲ್ಲ ಭಾನುವಾರ ಬಿದ್ದೈತೆ ಎಲ್ಲ ಇಲ್ಲಿ ಹತ್ತರ ಹತ್ತತ್ತರನೆ ಬಿದ್ದೈತೆಂತೆ.
ಹ್ಮ್ ನನಿಗೂ ಫೋನ್ ಮಾಡಿದ್ರು.
ಹ್ಮ
ನೀನ್ ಕಟ್ಟಿದ್ಯಾ ನೀನ್ ಕಟ್ಟಿದ್ಯಾ ಅಂತ ಕೇಳಿದ್ರಲ್ಲ ನಾ ಇಲ್ಲ ಕಟ್ಟ ಇಲ್ಲ ಮುಂದುಕೆ ಓದಕೆ ಅಂಗೆ ಇಂಗೆ ಅಂತ
ಟಾಪಾರ್ ಆಗಿದ್ದಕ್ಕೆ ಕೇಳೋರೆಲ್ಲಾ. ಇಲ್ಲ ನಮ್ಮಂತ ಎಲ್ಲ ಈ ಫೆಲ್ ಕ್ಯಾಂಡಿಟೇಟ್ಗೆಲ್ಲಾ ಯಾರ್ ಒಬ್ರು ಕೆ ಒಬ್ರು ಕೇಳಲಿಲ್ಲ. ಪ ಯಾರಾದ್ರೂ ಪಿಜಿ ಸಿಇಟಿ ಕಟ್ಟಿದ್ಯಾಅಂತ.
ಹಂಗಲ್ಲ ಬ್ರೋ ಹೆಂಗೊತ್ತಾ. ಎನ್ ಗೊತ್ತ ಬ್ರೊ ನಾವು ಸು ಸುಮಾರಾಗ್ ಹೋದವ್ರು ಅದಕ್ಕೆೇ ನಮ್ ಕೇಳವ್ರ ಕಟ್ಟಿದೆೇ ಇಲ್ವಾ ಅಂತ ನೀವ್ ಅಂದ್ರೆ. ನಿಮ್ ಪರ್ ನಿಮ್ದ ಎಲ್ಲಾ ಪರ್ಸೆಂಟೇಜ್ ನೋಡೊನೆ ಕಾಲೇಜ್ ಅವ್ರೆ ಕಿವ್ ನಿಂತಿರ್ತಾರೆ ಬ್ರೊ.
ಚೆನ್ನಾಗ್ ಹೋದರ್ಗೆ ಕೇಳೋದು ಚೆನ್ನಾಗ್
ಅಲ್ಲ ಕಾಲೇಜ್ ಹಂಗಲ್ಲ ಹಂಗಲ್ಲ, ಈವಗ ಯೂನಿವರ್ಸಿಟಿೇ ಇಬ್ಬರುೂ ತೊಕೊಂಡ್ ಹಿಡಕ್ ಇಕ್ಬೇಕಾರೆ ನೀವ್ ಅಂತರ ನ ಕಾಲೇಜ ಕಿವ್ ನಿನ್ಕೊಂಡು ನಿಂತಿರ್ತಾರೆ. ನಮ್ ಕಾಲೇಜಿಗ್ ಸೇರ್ಕಲ್ರಿ ನಮಮ್ಮ ಕಾಲೇಜಿಗೆ ಸೇರ್ಕಲ್ರಿ ನಿಮ್ ನಿದರ್ಶನ ಮಾಡಿಕತಿವಿ ಅಂತ.
ಹ್ಮ
ನಿ ನಿನ್ನ ತೋರ್ಸ್ಬಿಟ್ಟಿ ನಿಮ್ನ್ನ ತೋರ್ಸ್ಬಿಟ್ಟಿ ಈ ತರ ಓದ್ಬೇಕು ಓದಿದ್ರೆ. ಅಂತ ಹೇಳ್ತಾರೆ ನಮ್ ಕಾಲೇಜ್ ಅಲ್ಲಿ ನಿಮ್ ಫೋಟೋ ಹಾಕಿ.
ಹ ಅಲ್ಲ ಅಲ್ಲ ಬ್ರೋ ಎಲ್ಲಾ ನೀವು ನೀವು ಬ್ರೋ ನೀವು ನಮಗಿ ನಾವು ನಿಮಗಿನ್ ದೊಡೋರಂದ್ರೆ ನೀವ್ ನಮಗಿಂತ ದೊಡೋವರು. ನಾವು ನೀವ್ ಬರೇ ಬಾಯ್ ಮತ್ತಲ್ ಹೇಳ್ತಾ ನೀವ್ ಬರೇ ಬಾಯ್ ಮಾತಲ್ ಹೇಳ್ತ ಇದ್ದೀರಾ ಹಂಗೆ ಹಿಂಗೆ ಅಂತ ಆದ್ರೆ ನೀವ್ ಅದನ್ನ ನಿಜ ಮಾಡಿ ತೋರ್ಸ ಬಿಟ್ಟಿದ್ದೀರಲ್ಲ. ಬ್ರೊ
ಸಿ ಜಿ ಪಿ ಎರ ನೋಡ್ಬಿಟ್ರೆ ಬ್ರೊ ನಿಮ್ದ ಎಷ್ಟ ಐತೆ ಅಂತ ನೈನ್ ಪಾಯಿಂಟ್ ಇರದ್ ನಿಮ್ದು.
ಹ ಹಾ ನಿಮ್ದೇನ್ ಬ್ರೊ ನಂದ್ ಈ ಸೆಮ್ ಎಷ್ಟು ಬರೋ ನಿಂದ್ ಸಿ ಜಿ ಪಿ ಎ.
ಈ ಸೆಮ್ ಬಂದಿರೋದು ಎಂಟು.
ಹಾ ಹಾ ಹಾ ಎನ್ ಬ್ರೊ ಎನ್ ಬ್ರೊ ಎನ್ ಬ್ರೊ.
ನೋಡಿಬರು ಏಟ್ ಅಂದು ಏಟ್ ಪಾಯಿಂಟ್ ಜೀರೋ ಟು ರಂದು
ಹ ನಂದು ಏಟ್ ಪಾಯಿಂಟ್ ಜಝೀರೋ ಒಂದು
ಆ ಬ್ರೋ ಬ್ರೋ ಬ್ರೋ ನಿಮ್ದು ಏಟ್ ಪಾಯಿಂಟ್ ಫೈವ್ ಅವರ್ ಬ್ರೋ ಅದು ನಿಮು ಹಾ
ಯಾವರಾವ್ ಇಷ್ಟೊಂದು ನೆನ್ಪಿಡ್ಕೊಂಡಿದ್ದೀರಾ
ಹಾ ಬ್ರೋ ಬ್ರೋ ನಿಮ್ ಲ್ಲ ನೋಡಿದಿನಿ ರಿಸಲ್ಟ್ ಜಾಸ್ತಿ ಬಂದೈತಿ ಇನ್ನುೂ ಜಾಸ್ತಿ ಬಂದೈತೆ
ಏ ಇಲ್ಲಪ್ಪಾ ಅಷ್ಟೇ ಏಟ್ ಪಾಯಿಂಟ್ ಫೈವ್ ಅಲ್ಲ ಏಟ್ ಪಾಯಿಂಟ್ ಫೋರ್ ಹ ಹಾ ಹಾ ಹಾ ಹಾ ಹಾ ಹಾ ಯಾವಾಗಪ್ಪ ಅಂದೇನ್ ಬಂದೈತೆ
ನಮ ನನೇ ಬಂದಿಲ್ಲ ನಿಮ್ದು ದರ್ಶಿಗರು ಅವ್ರ ಬುರೋ ಈ ಬರು ಅದೆಲ್ಲ ಬಂದೈತೆ
ಪಸ್ಸಮ್ಮಲೆಲ್ಲ ನಿಂದೆಲ್ಲ ಬರು ನೈನು ಇವಾಗ ಏನೋ ಸ್ವಲ್ಪ ಇದಾಗ್ಬಿಟ್ಟ ಬಕ್ಗ್ಬಿಟ್ಟಿದ್ದೀರಿ ಅಷ್ಟೇ
ನಮ ನೈನೇ ಬಂದಿಲ್ಲ ಬ್ರ
ಮೈ ಮೈಂಡ್ ಮನ್ಸು ಎಲ್ಲ ಆಚೆ ಕಡೆ ಹೋಗ್ಬಿಡೈತಲ್ವಾ ಅದಗ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದೀರಾ ಇಲ್ಲ ಅಂದಿದ್ರೆ ನೀವನು ಅಷ್ಟ ಚಾಂಗ್ ತೆಗಿತಾ ಇದ್ರಪ್ಪಾ
ಹಾ ಹಾ ಪಫಸ್ಟ್ ಎಮ್ಮ ಸೆಕೆಂಡ್ ಸಮ್ಮ ನಿಂದ ಅಷ್ಟೇ ಅಲ್ಲಪಾ ಎಂ ಎಂಟ್ರ ಮೇಲೆ ಬಂದೈತಲ್ಲ ಏಟ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಸಿಕ್ಸ್ನ ಬಂದೈತಲ್ಲಾ
ಹ ಅವರು ಏಟ್ ಪಾಯಿಂಟ್ ಜೀರೋ ಟೂ ಅದು
ಹಾ ನೋಡ್ರಿ ನಮ್ದು ಪಸ್ಸ ಎಮ ಸೆವೆನ್ ಪಾಯಿಂಟ್ ಸಮಥಿಂಗ್
ಈಗ ಫಸ್ಟ್ ಆಫ್ ಆಲ್ ಫಾರ್ಮ್ ಇರ್ಲಿಲ್ಲ ಆಮೇಲೆ ಫಾರಾಮಿಗೆ ಬಂದಿದ್ರೊಬ್ರು
ಅದೇನ್ ನಾನ್ ಹೇಳ್ತ ಇರೋದು ಫಸ್ಟ್ಟಮಲ್ ನೀವು ಒಳ್ಳೆ ಫಾರ್ಮ ಅಲ್ ಇದ್ರಿ
ಇನ್ನೇ ನಮ್ದ ಅಷ್ಟೇ ಕನ್ಸಿಸ್ಟೆಂಟ್ ಆಗ ಏಟ್ ಏಟ್ ಏ ಟ್ ಬಂದ್ ಅಷ್ಟೇ ಒಂದ್ ಸಮೆ ಕಮ್ಮಿ ಬಂದೆ ಅಷ್ಟೇ ನಮ್ದೇಏನ್ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ
ಡಿಸ್ಟ್ರಾಕ್ಷನ್ಸ್ ಎಲ್ಲೇಏ ಏನೇನ ಇಲ್ಲೆಲ್ಲ ಎಲ್ಲ ಹೋಗಬಿಟ್ಟೈಐತೆ ಮನ್ಸ ಮೈಂಡ್ ಹಂಗ ಸ್ವಲ್ಪ
ಕಂಟಿನ್ಯೂಸ್ ಆಗ ಏಟ್ ಸಿ ಜಿ ಪ ಕರೆಕ್ಟ್ ಆಗಿ ತಗವಿ ನಮ್ದು ಸ್ಟ್ರೈಟ್ ಲೈನ್ ನಿಮ್ದು ಗ್ರಾಫು ಡೌನ್ ಐತೆ ಆಮೇಲೆ ಒಂದು ಒಂದೇ ಸತಿ ಅಪ್ಪು ನೈನ್ ಪಾಯಿಂಟ್ ನಿಮ್ದು ಅಪ್ಪು ಅಪ್ ಅಂಡ್ ಡೌನ್
ಇನ್ನೊಂದು ಪಾಯಂಟ್ ಆಗ್ಬ ಬಿಟ್ಬಿಟ್ಟ ಬರು ಹ ಪಾಯಿಂ ಏಂದನ್ಬಿಬ ಬ ಷಿಯನಾರ ಆಯತಲ್ ಪಗ ಗಡಿ ಸ
ಹಾಗ ಬಿ ಸಿ ಅವರ್ಗೆ ಹೇಳಿ ಕಾಲೇಜಲ್ಲ ಎಲ್ಲ ಆಮೇಲೆ ಸನ್ಮಾನ ಮಾಡ್ತಾರೆ ಅಂತ ಏಟ್ ಪಾಯಿಂಟ್ ತೈತರದ ಅಂತ ಬ
ಅಲ್ಲ ಸ್ವಂತ ಆದ್ರು ಮಾಡಕ್ ಲ್ಲ ನೀವು ಈ ತರ ಎಲ್ಲಾದ್ರೂನ್ನ ಖುಷಿ ಪಡ್ಸಿ ಬೋ ನುಾದು ಖುಷಿ ಪಡ್ತಿನಿ
ನೀವು್ ನೀವು ಮನ್ಸ್ರೆ ಮಾಡಕ್ ಆಗ್ದೇಏನಾರರು ಆಐತವ್ರು
ನಿಮ ಮುಂದೆಲ್ಲ ನಿಮ್ಮ ಮುಂದೆಲ್ಲಾ ನಾವೇಏನ್ ಹೇಳೋಬ್ರೋ ನಿಮ್ಮ ಮುಂದೆ ಅಡಿಗ ಬ್ರೋ ನಾವು ಹಾ ನೀವು ಜಮಾನ್ಲ್ ನೀವು ಜಮಾದಲ್ಲಿ ಓದಿ ತೆದಿರೋ ಮಾಸ್ಗಳನ್ನನೆಲ್ಲ ನಾವು ಇವಾಗ ತೆಗಿತಾ ಇದ್ದೀವಿ ಅಷ್ಟೇ
ನಮ್ ಚಾಮನ್ ಎಲ್ಲ ಹೊ ಎಲ್ಲ ಹೊ ಮೂರ್ ಮೂರ್ವೆ
ಅದೇದದ ಇರೋದು ಜಮಾದಲ್ಲಿ ನೀವೆಲ್ಲ ತೆದಿರದಾವೆಲ್ಲ ಮಾರ್ಕ್ಸ್ ಹಳು ನಾವ್ ಅವಾಗೇಏನೋ ನಾವು ಏನೋ ಇರ್ಲಿಲ್ಲ ಇವ ಆ ಹಾ ಎ ಬ್ರೋ ಹೇಳ್ತರ ಬ್ರೋ ಯಏನೋ ಒಬ ಗೊತ್ತಿಲ್ಲ ಸಿಕ್ಬಿಟ್ರಿ ಏನ್ ಕತೆ ಅಂತ ನಾನು
ಮಾಸ್ ಕಾರ್ಡ್ ಒಬ್ ರು ಮಾಸ್ ಕಾರ್ಡ್ ಫೋಟೋ ಕಳಿಸ್ತೀನಿ ಹಿಂಗೆ
ನೋಡ ಬರ ನಂದು ಕಳಸ್ತತಿ ನಂದು ಕಳಿಸ್ತೀರೋ ಎಷ್ಟ ಎಸ್ ಎಸ್ ಎಲ್ ಸಿ ಇದು ಪ್ಲೂಸ್ ಇದು ಎಲ್ಲ ಹ್ಮ್
ನಂದು ಮಿಟ್ರಾಮ್ ಎಕ್ಸಾಮ್ ಅರಲ್ಲಿ ಮ್ಯಾಕ್ಸ್ ಎಲ್ಲಾ
ಬೋ ಒಂದ್ ಹೇಳ್ತೀನಲ್ಲ ಬ್ರೋ ಗ್ರೌಂಡ್ ಪಿಚ್ಲ್ಲಿ ಆಡದಕ್ಕೂ ಎಲ್ಲ ಗ್ರೌಂಡ್ ಪಿಚ್ ಎಂತೀನಿ ಪ್ರಕ್ ಕ್ಟ ಪಿಚ್ ಆಡೋದಕ್ಕಿನು ಮಚ್ ಪಿಚ್ ಎಲ್ಲಿ ಆಡೋಕೂ ಡಿಫ್ರೆನ್ಸ್ ಐತೆ ಬ್ರಾ ಗ್ರೌಂಡ ಪಿಚರ್ ಗ್ರಾಂಡ ಗ್ರಾಂಡ ಪಿಚರ್ ಪಲ್ಲಿ ನಾವಲ್ಲ ಇರ್ತಿವಿ ಗ್ರೌಂಡ್ ಪಿಚ್ಲ್ಲಿ ನಾವ್ ನಾವೇ ಇರ್ತೀವಿ ಇಡ್ತೀವಿ ಏನಾಗಲ್ಲ ಮ್ಯಾಚ್ ಪಿಚ್ಚಲ್ಲಿ ಬೇರೆ ಬೇ ಬಂದಿರ್ತಾರೆವಾಗಮ್ ಶೋಮ್ ಮತ್ತೆ ಟಾಲೆಂಟ್ ತೋರಿಸ್ತಾ ಇದ್ದೀರಾ ನಾವು ಗ್ರೌಂಡ್ ಪಿಚಲ್ಲಿ ಆಡ್ತಿಲ್ಲ ನಾವು ಗ್ರೌಂಡ್ ಪಿಚರ್ ಆಡ್ತಾ ಇಲ್ಲ ಮ್ಯಾಚ್ ಇಚ್ಚಲಾಡ್ತಾ ಇಲ್ಲ ಎರಡು ಪಿಚಲ್ಲಿ ದಬಕ್ಯಾನ್ತಾಯಿದೀವಿ
ನೀವು ಇಂಟರ್ ನ್ಯಾಷನಲ್ ನೀವು ಇಲ್ಲ ಬ್ರೋ ಇಂಟರ್ನ್ಯಾಷನಲ್ ಲೆವೆಲ್ ನೀವು ಬಿಲ್ಡಿಂಗ್ ಮಾಡೋರು
ಬೋನ್ಸ್ ಬನ್ಸ್ ಆಯ್ತಲ್ಲ ನಂದು
ನೀವು ಮುಂದಕ್ಕೆ ಎಕರೆಗಟ್ಲೆ ದೆನ್ ಮಾಡರ್ ನೀವೆಲ್ಲ ಇದೆಲ್ಲ ಯಾತಕ್ಕೆ
ಮುಂದೆ ಏನ್ ಬ್ರೋ ನಿಮ್ದಾ ರೂ ಬೊ ನಿಮ್ಮಿಂದಾರು ಇದು
ಇದು ಬೆಂಜ್ ಲೈಫ್ ಇದ್ದಿತು
ಅವೆಲ್ಲ ಮುಂದೆ ತಿಂದೆ ಬ್ರೋ ಇವಾಗ್ ಎಲ್ರು ಪ್ರೆಸೆಂಟಾಗಿ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಲೈಫು
ನಮಗಿಂತ ಜಾಸ್ತಿ ಎಂಜಾಯ್ ಮಾಡ್ತಿರೋದು ನೀವು ಬ್ರೋ ಒಂದ ಎರಡ ಮೂರ ನಾಲ್ಕ ನೀವ್ ಎಂಜಾಯ್ ಮಾಡುತ್ತಿರೋದು ನಾವು ಒಂದೇ
ಬೋ ಒಂದು ಬ್ರೋ ಒಂದ ಹೇಳ್ತಿನಲ್ಲ ಬ್ರೋ ಯಾವಾಗಲೂ ಒಂದೇ ಒಂದೇ ಒಂದೇ ಸ್ಟ್ರಕ್ಆದ್ರೆ ಚೆನ್ನಾಗಿರುತ್ತೆ
ಆ ಬ್ರೋ ಬ್ರೋ ಜೀವನದಲ್ಲಿ ಒಂದೇ ಹೆಜ್ಜೆ ಅಲ್ಲ ಒಂದರ ಮೇಲೆ ಎಷ್ಟು ಪ್ರೆಸೆಂಟ್ ಹಿಡ್ಕೊಂಡ್ರೆ ಆಗಲ್ಲ ಬ್ರೋ ನಿಮ್ತರ ಎರಡು
ಇಲ್ಲ ಇಲ್ಲ ಬ್ರೋ ಏನ್ ಗೊತ್ತಾ ಬ್ರೋ ನೀವು ನವಿಲ್ ನವಿಲ್ ಹೋಗ್ತಾಯಿರಬೇಕು ಒಂದೇ ಆಡುದ್ಮೇಲೆ ಒಂದೇ ಆಡುದ್ಮೇಲೆ ಹೋಗ್ತೀಯಾ ಅದೇ ನಮ್ಮುನ್ ನೋಡ್ತಿರಬೇಕಾದರೆ ಅಡಗು ಮೂರು ನಾ ಕಿತ್ತು ಬಿಟ್ಟರೆ ಯಾವ ಹಡುದ್ಮೇಲೆ ಹೋಗೋಣ ಅಂತಾನೆ ಕನ್ಫ್ಯೂಷನ್ ಬ್ರೋ
ಇನ್ನೊಂದು ಮುಣ ಬಾರ ಇನ್ನೊಂದು ಇನ್ನೊಂದ ಮುಣ ಬಾರ ಇನ್ನೊಂದು ಎಷ್ಟ್ ಆಪ್ಷನ್ ಅವರ ನಿಮ್ಗೆ ಜೀವನದಲ್ಲಿ
ಆಗಲ್ಲ ಬ್ರೋ, ಈಗ ಒಂದು ಹಾಡು ಹೋದ್ ತಕ್ಷಣ ಒಂದ್ ಹಡಗು ಬರಲ್ಲ
ಹೋಗ್ಲಿ ಬಿಡು ಗುರು ಆತು
ಬ್ಯಾಡಗಿನಿಂದ ಒಂದು ಹಡಗು ಬರಲ್ಲ ಬ್ರೋ ಸರಿ ಬ್ರೋ ಆತು ಸಿಗನ ಬಾಯ್
ಬಾಯ್